ಹಲೋ ಹಲೋ
ಹಲೋ ಮಚ್ಚಿ ಎಲ್ಲಿದ್ಯಾ ಅಂತ ಏನಲ್ಲ ಊರಲ್ಲಿ
ಊರ ಕಾಣಿತ
ಏನು ಸಮುದ್ರಲ್ ಹೋಗಿದ್ಯಾ ಆಕಾಶದಲ್ಲಿ ಹೋಗಿದ ಕಾಣ್ತೀನೆ ಇಲ್ಲಾ
ಆಕಾಶದಲ್ಲಿ ದಿನ ಅಯ್ಯಯ್ಯೋ
ಆಕಾಶದಲ್ಲಿ ಹಾರಾಡ್ತಿದೀರಾ ಏನು ತುಗಾಡ್ತಾ ಇದ್ದೀರಾ
ಜೋಕಾಲಿ ಆಡ್ತಿದೀವಿ
ಹ್ಮ್ ಹ್ಮ್ ನೀರಲ್ಲಿ
ನೀರಲ್ಲಿ ಮುಳುಗ್ತಾ ಇದ್ದೀವಿ
ಅದೇ ಹೋಗ್ಬೇಕು ಎಲ್ಲ ಜೀವನ ಬ್ಯಾಸ್ರ ಆಗ್ಬಿಟ್ಟೈತ
ಏನ್ ಮಾಡಿರ ಅಂತದ್ದು
ಹ್ಮ ನಿಮಗೊಂದು ಇ ಹೇಳತಲ್ ಬ್ಲಾಕ್ ಥಾರ್ ಏನಾಯ್ತು
ಸಾರ ಅದು ದಡಿಮೆಂಡಗ್ ಬಿದ್ರಿ ಈಗ ಈಗ ಮೊದ್ ಐತದ ಆತರ ಈಗ ದಿಮೆಂಡಿ ಬ
ಅದೇ ಎಕ್ಸ್ಪೆನ್ಸಿವ್ ಆಗೇದಂದರಿ ಇವಾಗ
ಅಂದ್ರೆ ಎಕ್ಸ್ಪೆನ್ಸಿವ್ ಆಗ್ಯದ ಅಷ್ಟೊಂದು ಹೌದು ಅವಾಗ ಆಫರ್ ದಾಗ ಎಲ್ಲೂ ಹೋಗಿದ್ದೇವೆ ನೋಡು
ಮಾರ್ಕೆಟ್ ಈ ಯಾವ ಇರ್ಲಿಲ್ಲ ಅಂದ್ರ ಅಂತವ ಜಾಸ್ತಿನ ಡಿಮಾಂಡ್ ಆಗ್ಬಿಡ್ತ
ಹೌದೌದು
ಹ್ಮ್
ಹಾ
ಹ್ಮ್
ಹ ಎಕ್ಸ್ಪೆನ್ಸಿವ್ ಅಂದ್ರೆ ಅವಾಗೆ ಮೊದ್ಲೇ ಅವಾಗ ಹೇಳಿದ್ರೆ ಅವಾಗ ನೋಡ್ಲ ನ
ನೀವು ನೀವು ಮಿಸ್ ಮಾಡ್ಕೊಂಡ್ರು ಚಾನ್ಸ್ ಹಾ ಚಾನ್ಸ ಚಾನ್ಸ್ ಇದ್ದಾಗ ನೋಡ್ಬೇಕು ಒಂದು ಕೈ ಇಲ್ಲ ಅಂದ್ರ ಆಗಲ್ಲ
ಸರ್ ನಾ ಅದ್ನ ಡ್ರೈವ್ ಮಾಡದೇ ಇಲ್ಲಾ
ಆ
ನೀವು ಡ್ರೈವ್ ಮಾಡ್ರಿ ಅಲ್ ಒಂದ್ಸಲ ಒಂದು ಬ
ನಾವು ಮಾಡ್ಬೇಕಂತವಿ ನಮ್ಗ ಅದು ಸೆಟ್ ಆಗ್ಲಿಲ್ಲ ಅದು ನಮ್ದ ಕೀಲಿ ಸೋನಾದ ಐತಿ ಅದ ದೊಡ್ಡದ ಐತಿ ಡೋರ್ ಕೀಲಿ ದೊಡ್ಡದ ಐತೆ ನಮ ಸಣ್ಣದ ಐತಿ ಹಂಗಾಗಿ ಆಗ್ಲಿಲಾ ಕೆಲ್ಸ ನಿಮ್ದ ನಿಮಗೆಲ್ಲ ಸ್ಕೂಟಿ ಕಲ್ತ್ ನೋಡ್ರಿ
ನಮ್ದ ಎಲ್ಲಾ ಬ್ಯಾಡ ಸಾರ್
ಇಲ್ರರಿ ನೀವ ಒಂದ್ಸರ್ತಿ ನೋಡ್ತರಿ ಅಂದ್ರ ನಾವು ಟೆಸ್ಟ್ ಡ್ರೈವ್ ಮಾಡ್ತ ಅಂದ್ರ ಒಂದ್ ಸತಿ ಆಫರ್ ಕೊಡಿಸ್ತೇ ನಿಮಗ
ಹೂ ನೋಡೋಣ ಸರ್ ಈಗ ಖಾಲಿ ಇದಾಗ ಹೇಳ್ತೀವಿ
ಮಾಡ್ಕಬೇಕ್ರ ಅಂತ ಸಿಗಲ್ರರಿ ಮತ್ತೆ
ಹೌದರಿ ಇನ್ನೊಂದು ವಾರದಲ್ಲಿ ಹೇಳತೀನಿ
ಹೊಲದಲ್ಲಿ ಏನು ಚೇಂಜ್ ಆಗುತ್ತಾ
ಹ್ಮ ಚೇಂಜ್ ಆಗಿತ್ತು.
ನ್ ಬೇರೆ ಕಾರಿದೆ ಬಲಿ ವೈಟಾವಲ ಮತ್ತ ಬೀರಿದೆ.
ಪಾರ್ಚನರ್ ಇದೆ ನಮ್ಮ ಮಾತ್ರ ಇವಾಗ.
ಹ್ಮ ಹ್ಮ ದೊಡ್ಡದೇ ಇದ್ಯಲ್ಲಾ ಅಂದ್ರೆ.
ಹ್ಮ ದೊಡ್ಡದಾಯ್ತು ಈಗ ನಮ್ದು ಒಂದೆ ನಮ್ಗೆ ಎಷ್ಟೇ ತಗಿ. ದಕ್ಕೆ ಡೋರ್ ನಮ್ಗೆ ಎಷ್ಟೆ ತೆಗಿತದ.
ಹ್ಮ್ ಹ್ಮ್ ಬೇರೆ.
ನಿಮ ಮನ್ಸ್. ನಿಮಂಗೆ ನಿಮ್ ಬ್ಲಯಾಕ್ಟಾರ್ ನಂಗ ಕಂಡೋರ್ ಇದು ತೆೆಗೆಲ್ಲ ದೋರ್. ಹ್ಮ.
ನಮ್ದು ಹತ್ರರ ಮಾತಾ.
ನಮ್ದ ನಮಕಾರ ಬೇರೆ.
ಟೌನ್ಲ್ಲಿ ಇರೋದು ಒಂದೇ ಅದು. ಆತರ ಬಂದಿರೋದು ಮ್ಯಾನುಫ್ಯಾಕ್ಚರಿಂಗ್ ಆಗಿದಿರದು ಒಂದೇ ಅದು ಆತರ.
ಮ್ಯಾನುಫ್ಯಾಕ್ಚರ್ ಅಂದ್ರೆ. ದುಡ್ಡು ಮಾಡಿದವ್ರರಿಗೆ ಬಹಳ ಡಿಮ್ಯಾಂಡ್ ಆಯ್ತ್ರಿ.
ನ ಮಾಡಿದ್ ನಂಗೆವ್ರಿ ಅವಕನು ಅವಕನು ಬಾಟಿ ಮೆಂಡದ.
ಹೌದೌದೌದ ಹ ಆತರ ಮಾಡ. ಯಾಕಂದ್ರ ಅವ್ರರು ಅಂಗೆ ಇರ್ಬೇಕ್ರ.
ಅವಕನು ಬಾಳ ಸರ್ವಿಸ್ ಆಗ್ಯವ್ ನೋಡ್ರಿ ಸರ್ವೀಸ ಸಿಗೋತ್ತರ ನೀವ.
ಸರ್ವಿಸ್ಗೆ ನಮ್ದ ಚಲೋ ಕಂಪ್ನಿ ನೋಡ್ಕೊಂಡೀ ನಾ ಸರ್ವಿಸ್ ಅಂತ ಕಂಪ್ನಿ. ಅಗೆ ಎಲ್ಲ ಹೋಗಂಗ.
ಇಲ್ಲ ಇಲ್ಲ ಹೆಂಗ್ ಎಕ್ಸ್ಪೆನ್ಸಿವ್ ಇಲ್ಲ ಅಷ್ಟೇ ಆದ ಚೀಪ್ ರೇಟಗ ನಿಮ್ ರೇಟಗ ಅ.
ಚೀಪ್ ಚೀಪ್ ಇದ್ದಲ್ಲ ಮಾಡ್ರೆ ಗ ಗಾಡಿ ಪಾರ್ಟ್ಸ್ ಗಳೆಲ್ಲಾ ಹಳ್ಳಆಡ್ತವ.
ಆ
ಅದ್ಕ ನಾವು ಎಕ್ಸ್ಪೆನ್ಸಿವ್ ಇದ್ದಲ್ಲಿ ಮಾಡಿಸ್ತೀವಿ.
ಇಲ್ಲ ಸರ್ವೀಸಿಂಗ್ ಚಲೋ ಕೊಡದೆ ಅಂದ್ರೆ ಮಜಾ.
ಹ್ಮ ಎಡಸ ಅಲೀಬೇಡ.
ಹ್ಮ್ ಮೂಡ ಯಾವ ಅಲ್ಲ. ನಮ್ದು ಫಾರ್ ಫಾರ್ಚುನರ್. ಫಾರ್ಚುನರ್ ಎಲ್ಲಿಗನ ಹೋಗಲಿ ಅವಾಗ ಹೇಳ್ತ ನಿ.
ಹ್ಮ್
ಫಾರ್ಚುನರ್ ಎಲ್ಲಿಗನ್ ಹೋಗಲಿ ಅವಾಗ ಹೇಳ್ತೀ ನಿಮ್ಗೆ.
ಪಾರ್ಚುನರಾ. ಇಲ್ಲ ಫಾರ್ಚುನರ್ ಇದೆ ಅಂದ್ರೆ ಮತ್ತೆ ಅದೇನುಕ್ಕೆ. ಸೈಟ ಇಟ್ಕೊಡ್ರ ಸೈಟ ಸುಮ್ನೆ ಒಂದು ನಿಮಿಷ ಐದು ನಿಮಿಷ.
ಅ ಅದೇ ನಮ್ ಫಾರ್ಚುನರ್ ಎಲ್ಗಾದ್ರೂ ಹೊರ್ಗಡೆ ಹೋದಾಗ ನೋಡೋಣ.
ಹ್ಮ್ ನಿಮ್ಮ ತೆಗಲ್ವಾ ಇಲ್ಬೇಕಲಿಲ್ಲರ.
ಏನ್ ನಮು ಪಾರ್ಸನರ್ ಎಲ್ಲ ಎಕ್ಸ್ಪೆನ್ಸಿವ್ ನಂ. ಬಿಟ್ ಬೇರೆಗಿ ಡೋರ್ ತೆಯಂಗೆಲ್ಲ ಅದು ಹಂಗೆಲ್ಲ.
ಲ್ಲ ನಮ್ದು ತೆಗ ಅಂತ ಹೇಳಿ ನಮ್ದ.
ಏ ಅಂತು ಎಲ್ಲಾ ಯಾರಿಗ ಕೂಡ್ಸ್ಕಲ್ಲ ಅದು ನಮ್ಮನ್ನು ಬಿಟ್ಟು ಬೇರೆ ಯಾರಿಗ ಕುೂಡ್ಸ್ಕಲ್ಲ.
ನಮ್ದಮ ಚ ಇದ. ಕೊಡಲ್ವಾ.
ಏ ಇಲ್ಲಸ. ನಮ್ಮ್ ಅಂಗಲ್ಲ ಡೋರ್ ತರಕಾಗಲ್ಲ ಹಂಗೆಲ್ಲ.
ನಂಬತ್ಕಂಡ ತೆಗ್ದ್ ನೋಡ್ರಿ ಒಂದ್ ಸತಿ ನಮಗ ಎಕ್ಸ್ಟ್ರಾ ಕಮಿಷನ್ ಕೊ.
ನಿಂಬದುಕ್ಕೆ ನೋಡಣ
ನಂಬಲ್ಲಿ ಒಂದ್ ಹುಡುಗ ಟ್ರೈ ಮಾಡಿದ್ದ ಅವ್ನಿಗೆ ಆಗ್ತಾ ಇಲ್ಲದು ಅವ್ನು ಚಂಚಲ್ ಮನ್ಸಲದ ಮನ್ಸ ತ ಸಿ ತ ಸಿಗ ತ ಸಿಗ ಅನಗೆ ಗಾಡಿನೇ ಬರವಲ್ ಹಂಗಾಗಿ ಪಿಕಪ್ ತಗಲ ಇದೆನ ಹ ಸಿಕ್ತಲ್ಲದು ಮೊದಲ ತಾರದು
ಅದು ರೇಟ್ ಅ ಡ್ರೈವಿಂಗ್ ಕಲ್ಸ ಡ್ರೈವಿಂಗ್ ಸ್ಕೂಲ್ಗೆ ಹೋಗ
ಇಲ್ಲ ಅದು ಬಾ ಸ್ವಲ್ಪ ಇದ ಐತಿ ಅದು
ಅದು ಡ್ರೈವಿಂಗ್ ಸ್ಕೂಲಿ ಕಳ್ಸ್ರರು ಅವ್ನ್ಗೆ ಡ್ರೈವಿಂಗ್ ಮಾಡ ಕಲ್ತ್ ಅಂದ್ರೆ ಆ ತಾರ ತೇ ಕತ
ಅವರು ಮ್ಯಾನುಫ್ಯಾಕ್ಚರಿಂಗ್ ಓನರ್ ಬಳಿ ಕೆಲ್ಸ ಅಂದ್ರೆ ಕೆಲ್ಸ ಆಗ್ ಹರಿತಾರ ಮ್ಯಾನ್ ಕೊ ಚ
ಹೌದಾ ಅವರು ಹ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಎಷ್ಟು ವರ್ಷ ಆಯ್ತು
ಈಗೊಂದ ಆಗಿದೆ ಒಂದು ಇಪ್ಪತ್ತಾರ ಆಗಿದೇ ನೋಡಿ ಪಿಕಪ್ ಮನ ಪಪ್
ಗಾಡಿ ಹಂಗೈತಾ
ಏ ಮಸ್ತ್ ಐತ್ರಿ
ಅಂದ ಜಸ್ ಸಿಜನ್ ಹ ಟರ
ಏ ಇಲ್ಲ ಇಲ್ಲ ಅಂಗ ಎಲ್ಲ ಡಶಿಲ್ಲ ಯಾರ
ಹ್ಮ್ ಹ್ಮ್ ಇ ಇದೇ ನಿಮ ಹುಡುಗಗೆ ಓಡ್ಸಕ್ ಬರ್ತಾ ಇಲ್ಲ ಅವಂಗೆ
ಕಲಸರ ನಾವಂತೆ
ಹ್ಮ್ ನಮ್ಗೆಲ್ಲ ಬಗ್ಲ ಯಾರಾರ ಕುೂಂತ್ರು ಕಲ್ಸ ಜಾಯಲ್
ಇಲ್ರರಿ ಅವ್ರು ನೀವ್ ಕ ಓಡ್ಸ ಬಂದ್ಮೇಲೆ ಅವ್ರು ಹೆಂಗಿಂಗಂತ ಹೇಳ ಇದ್ ಮಾಡ್ಕತರ ಅದ್ರಮ ಹಡಕಲಿ ಅದಲ್ರಿ ನಿಮ್ದ
ಹ್ಮ ಹಾ
ಸಂಕಲ್ಡ್ತವ್ರೀ
ಅದಲ್ಲ ದೊಡ್ಕಿಲಿ ನಮ್ದೇನು ನಮ್ದೇ ಎಲ್ಲ ಕಲಿ ಎಲ್ಲಿ ಬೇಕಾದ್ರೆ ಹಾಕಂಗಿಲ್ಲ
ಹ್ಮ್
ನಮ್ ಫಾರ್ಚುನರ್ಗೆ ಗೊತ್ತಾಗಬಿಡ್ತದೆ ಹಾ ನಮ್ ಪ್ರಾರ್ಚನ್ರಿಗೆ ಗೊತ್ತಾಗ್ಬಡ್ತ ಅದಕ್ಕ
ಹ್ಮ
ಹ ನಿಮ್ದ ಒದ ಕಾರ್ ಇದೆ ಸೈಡ್ಗೆ
ನಮ್ದ್ ಯಾವ್ದ್ ಇಲ್ರೀ ಶಿಫ್ಟ್ ಐತ್ರಿ ನಮ್ದ್ ಶಿಫ್ಟ್
ಸಿಕ್ತಾ ಅದ ಹೆಂಗಯತ ಡೋರ್ ಚೊಲೋ ಆಐ್ತ ಡೋರ್
ಅದು ತರಂದ್ರೆ ತೆರಲ್ರ ಬ ಹಂಗ ಇಲ್ರ
ಹ ಸ ನೀ ಬೆಳಿಯದು ತರಲ
ಹಾ ಇಲ್ಲ ಇಲ್ಲ
ಹಾ ಹಾ
ಬ್ಲಾಕ್ ಹಿಡದ್ರಿ ಈಗಲ್ಲಾ ಮತ್ತ ಈ ವೈಟ್ ಪರ್ಸನ್ ಹಿಡದ್ರಿ ಅವಿ
ನಮ್ ಬ್ಲ್ಯಾಕ್ ಎಲ್ಲ ಅದು ಬ್ಲ್ಯಾಕ್ ನೀವ್ ಹೇಳಿರಲ್ಲ ಸರ್ ನಾವ ಇಲ್ಲಿ ನಮ್ದು ವೈಟ್ ಪಾರ್ಕ್ ರೇತು
ಹ್ಮ್ ಹ್ಮ್ ಮತ್ತೆ ಅಲ್ ಕ ನಿಮ್ಗೆ ಹೆಂಗೆ ಕೊಡ್ತೀರಾ ಅಂದ್ರ ಹೇಳಿ ಕಾರ್ ಕೋಟಿ ಕೊಡ್ರೆ ಸಾಕಕ್ ಮುಗ ಕೊಡತದನು
ಅ ಎರಡ್ ಕೋಟಿ ಯಾರ ಕೊಡ್ತಗ ಸಾರ್ ಅಲಕ್ ಆತರಿ
ಮತ್ ಮ್ಯಾಗ್ ಓನರ್ಗ ಇಡ್ರಿ ಇಲ್ಲಂದ್ರ ನೂರ ಐವತ್ ರೂಪಾಯಿ ಇದಿಲ್ಲ ಸಾವಿರ್
ಮೀಟ್ ಮಾಡಕ ಆಗಲ್ಲ ಇದ್ದಿದ್ ಒಂದ ತಾರಿ ಹೇಳ್ರಿ
ಇಲ್ಲ ನೀವು ಓನರ್ಗಾ ಮುಗಸಿದಂದ್ರ ಮಸ್ತ್ ಆಗ್ತಿತ್ ಮತ್ತೆ. ಹ್ಮ್
ಹ್ಮ ಏನ ಪಾರ್ಸ್ ಗೀಟ್ಸ್ ಎಲ್ಲ ಚೆನ್ನಾಗ ಅವಲ್ಲ.
ಪಾಡ್ಸ ನೀವು ನೋಡಿದ ಮೇಲೆ ಗೊತ್ತ ಮಾಡ್ಬೇಕ ನಿಮ್ ಗೊತ್. ತಬೆಕ್ ನೀ ವಾಡ್ಸ ಬಿಡ್ಸಿ ಅಂದ್ರ ಗೊತ್ತ ಆಗ್ ಬಿಡತ್ ನಿಮ್ಗ.
ಪಾರ್ಚ್ ಅವ್ ಇದ್ದಿದ ಪಾರ್ಚ್ ನ. ಇದು ಫಾರ್ಚುನರ್ ಕಂಪ್ನಿನೇ ಬೇರೆ ತಾರ್ ಕಂಪ್ನಿನೇ ಬೇರೆ ಮಹೇಂದ್ರನೇ ಬೇರೆ ಇದೆ ಬೇರೆ. ಬೇರೆ.
ಹ್ಮ್ ಇಲ್ಲ ನಿಮ್ ಗೊತ್ತಾಗ ಬಿಡ್ತಲ್ಲಾ ಅಂಜದಮ್ಯಲ್.
ಹ್ಮ್ ಹ್ಮ್
ಹ್ಮ್
ನಾವು ಎಕ್ಸ್ಪೆನ್ಸಿವ್ ಓಡ್ಸೀವಿ ಇಂಥವೆಲ್ಲ ಅ ಚೀಪ್ ಇದ್ದು ಓಡ್ಸಿಲ್ಲ ಯಾವು.
ಹ್ಮ್
ಹ್ಮ್
ಹ್ಮ್
ನಿಮ್ ಹುಡ್ಗ ಹೆಂಗ ಡ್ರೈವಿಂಗ್ ಕಲ್ಯಾಕ್ ಬರ್ತ್
ನೀವ ಕಲ್ಸಿದ್ರ ಬರ್ತಾಳ ನೋಡ್ರಿ.
ನೀವೇ ಕಲ್ಚ್ ಕೊಟ್ರದಲ್ಲೆ ಮಗಲಾಗ್ ಕುಂತಕೆ.
ಇಲ್ರಿ ನಾವು ನಮಗದು ನಮಗ ಸ ಇದಾಗಲ್ರಿ ಅದ.
ಹ
ಆಗಲ್ರಿ ಕೆಲ್ಸದು.
ಹ ನೀವೇ ಎಲ್ಲ ಸೀನಿಯರ್ ಇದ್ರಿ ನೀವೇ ಮಾಡಬೇಕ.
ಹ್ಮ್ ನಮ್ಗೆ ಅದು ನಡ್ಯಲ.
ನಿಮಗೆಲ್ಲ ಬ್ಲಾಕ್ ಕಾರ್ ಕ್ಲೋಸ್ ಇದಿರ್ಬೇಕಲ್ಲ.
ಇದೆ ಅಂದುರ್ಬಿ ಅದು ಅಗಲ್ರಿ. ಅ ಇದೇ ನಿಮ್ಮೊಂತೊರಿಗ್ ಆತದ ಮಾಡಕೊ
ಓಮ್ ಓನರ್ಸ್ ಅವ್ರೆಲ್ಲಾ ಕ್ಲೋಸ್ ಇದ್ದಿರಬೇಕ್ ನಿಮ್ ಜೊತೆ.
ತರ ಕ್ಲೋಸ್ ಇಲ್ಲ ಪಾರ್ವೈ ಅದಕ್ಕ ಅಮೌಂಟ್. ಇರಣ್ಣಮ್ ಅಮೌಂಟ್ ಇದ್ರ ಕೆಲ್ಸ ಆತದ ಇಲ್ಲ ಅಂದ್ರ ಆಗಲ್.
ಹ ಹ ಎಲ್ಲ ನೀವೆಲ್ಲಾ ಜೊತೆಗೆ ಕಾರ್ ನಿಮ್ ಕಾರ್ ಅವ್ರ ಕಾರ್ ಬಗಲಗ ಬಗ ಬಗಲಗೆ ಹೊತಿರಂತ ಸುದ್ದಿ ಕೇಳಿದ್ವಿ ನಾವು.
ಹೆ ಇಲ್ರ ಲಾಂಗ್ ಡ್ರೈವ್ ಹೋಗಿದ್ದೇವ್ರಿ ನಾವ್. ಅಬ್ರಾಡ್ ಅಬ್ರಾಡ್ ಹೋಗಿದ್ವಿ ಅಬ್ರಾಡ್.
ಅಬ್ರಾಡ್ ಹೋಗಿದ್ರ.
ಹ್ಮ್
ಸರಿ ಸರಿ ಸರಿ ಮಾಡ್ತೀನಿ ಮತ್ತೆ.
ಹಾ ಆಯ್ತ ಆಯ್ತ.